ಅಪ್ಪಂದ್ರೆ
ಹ ನೀವರ
ಆರಾಮನ ರಸಾರ್
ಏನ್
ಹ ಏನಲ್ರರಿ ಸುಮ್ಮಾನ ತಿರಿಗಳಕತಿ ನ ಊಟ ಮಾಡಿ ವಾಕ್ ಮಾಡಕತಿವಿ
ಹಾ ಊಟ ಆಯದಲ್ರಿ ಅಂದ್ರ ಏ್ ನಮ್ದ ನಾ ಊಟ ಜಷ್ಟಟ್ ಆಯತ್ರಿ ಊಟ ಮಾಡಿ ನಾವ್ ಸುಮ್ ಹಾಕ್ ಮಾಡಕ ರಿಲ ಹ್ಮ ಮತ್ತೇನಡಾದ್ರೀ ಊರ್ ಕಡೆಗೆ ನಮ್ಮದು ಊಟ ಅನ್ನ ಬಾಳೇ್ರಿ ನೀವೇ ನೋಡಿ್ರರಿ ಆ ರೊಟ್ಟಿ ಇ್ ರಾತ್ರಿ ಟೈಮಿಗೆ ಮಾಡಲ್ರಿ ಒಟ್ಟಿ ಎಟರಿ ನೋಸ್ ಅದ ಆರು ಯಾವಾದ್ರಿ
ಹೌದ್ರೀ ಮಣಿಗಡಬ್ರಿ
ಒಟ್ಟತಿ ಮಳೆಗಾಡ ಯಾವ್ರೀ ಇ
ಹ ಇದೊಂದು ಮನೆಗಡೆ ಬಂದ್ರ ನೋಡ್ರಿ ಇದು ಇಟ್ಟಲಿ ಮಾಡ್ತಾರ ಇದು ಮೈದಾನ ಇಟ್ಟಲಿ
ಮೈದನ ತಿನ್ವಿ ಯ ತಿನ್ನಿ ಏನ್ ಸ್ಪೆಷಲ್ ಕೇಳಕಂದನ್ಿ ನಾನ್
ಇದು ಏನಂತಾರ ಅದು ಮಣ್ಣಗಡೆ ಅಂತ ಮಾಡ್ತಾರೆ ಅದು ಅದ ಬೆಲ್ಲಕ್ ಬ್ಯಾಳ ಅಂತ ಮಾಡ್ತಾರೆ ಇನಾ ವಂದು
ಹೇಳಲ್ಲ ಸರ್
ಹಾ ಅದ್ರಗ ಇರ್ತದ ಮಾಡ್ತಾರಡ್ರಿದು ಇ ಏನಂತಾರೆ ಅದ ಆಗ್ರ ಕೊಟ್ಟ ಮಾಡ್ತ ನೋಡ್ರಿ
ಹ ಅದೇನ ಬೋಗಣೆ
ಹಾ ರೈಟ್ ಅದೇ ನೋಡ್ರಿ
ಹ ಈಗ ಸಗ್ ನೆನಪಾ ಅತ್ರಿ ಹೌದ್ರಿ ಮನೆ ನಾ್ ಮನೆ ಮಾಡಿ ಕೊಡ್ತರಿ ಅವಾಗ ಅವ ತಿನ್ನಿನ್ಿ ಏನ್ ಬಂತತ್ ಹೇಳ ಅದು ನೀ ಬೇರೆ ಹೇಳಿದ್ರಿ ಮಳಗಡೆ ಬಂದ ತರ ಆಗರ್ಗಡೆ ಬಂತಾರೀ ನೀವು ಸೊಪ್ಪು ಹೇಳಿದ್ರ ಇ ಆಗರ್ಗಡೆದ್ರಿ ಸರ್ ಅದು
ಕಡಬನ್ ನಂತರ ಅಂದ
ಅ ಆಗ್ರ ಹಾ ನಾವ್ ನಮ್ಮ ಆಗ್ರಗಡೆ ಬಂತೀವ್ರೀ ಅದಿನ ಏನ್ ಗೊತ್ತಾಗ್ಲ್ರಿ ಅದಿ ಇದ ಸ್ಲ್ಪ ಮಳ್ಳಳಗಡೆ ಬಂದ್ ನಾ ಅನ್ಗಡೆ
ಇದು ಪೊಂಡೆ ಪಲ್ ಬಾಳೆ ಉಂಡ್ರಿ ಅನ್ರರಿ
ಹ
ಯಾಕ್ರೀ ಪುಂಡ ಪಲ್ಯ ಬೆಳೆದ ಅನ್ರಿ ನಮ್ ಕಡೆ
ಹ ರೀ
ಪುಡೆ ಪಾಲ್ ಬೆಳ ಇಲ್ಲೇನ್ರಿ
ಏ ಪುಂಡ್ಯಪಲ್ಲ ಬೆಳಲ್ರರಿ ಕಡೆ ನಾವ್ ಕಡಗಿ ಬರ ಭತ್ತ ಬೆಳಳ್ತವ್ರಿ ನಿಮ್ ಕಡೆ ಪುಂಡ್ಯ ಬಲ್ಯ ಬೆಳಿದ್ರೆ
ಉಂಡೆಪಲ್ಲ ಬೆಂಡೆಕಾಯಿ ಬದನಕಾಯಿ ಆಲೂಗಡ್ಡಿ
ಓಹ್ ಚೊಲೀಳ್ತಿರಲ್ರರಿ ನಮ್ ಸೈಡ್್ರಿ ಅವ್ ಇವ್ರಿ ಸುಮ್ ಮನೆ ಮುಂದು ಬಾಳೆ ತೋಟವನ್ನು ಒಂದ್ರಡು ಬಾಳೆ ಗಿಡ ಆಕ್ತವ್ರಿ ಬಾಳೆ ಗಿಡ ಮತ್ತುತ್ತ ಒಂದು ನಿಂಬೆ ಗಿಡ ಅದೇ ಅದೇ ಜಂಪಲ್ದ ಗಿಡ ಈ ತರ ಆಕ್ತಿರಿ ಅಲ್ಲಿಿ ನಿಮ್ದ
ಕಾಯಪಲ್ಲ ಗಣೇಶ ರೀ ಗಣೇಶ ತಂದ್ರಿ ಇಲ್ರಿ
ಗಗೆಣಸ್ ಅಂದ್ರ ಏನ್ರಿ
ಹ ಇದ್ರೀ ಒಳಗ ಗಡ್ಡಿ ಆತ್ನಲ್ ಎಲ್ದ ಗಡ್ಡಿ ಹ ಅದು ಬೇಡ್ರಿ ಕಸ ಹೌದ ಸಿಹ ಗಣಸ್ ಅಂತರ ನೋನ್್ರಿ ಪ ಏನಂತಾರ ಅದಕ್ಕ ಇಂಗ್ಲಿಷ್ ನ ಸ್ವಿಟ್ ಪೊಟೋಟಾ
ಹಾ ಸ್ವೀಟ್ ಇದ್ ಗೊತ್ತೈತ್ರಿ ಹೌದ್ ಹೌದ್ ಹೌದ್ರಿ ಅದೇನ ನೀರ್ನೆೇ ಕೂದಸ್ತ ಚ ರ
ಹಾ ಹಂಗೆ ತಿನ್ಬೇಕ್ರೀ ನೀರ್ನ ಖುಷಿಯ್ರ ತಿನ್ಬೋದು ಹಂಗಾದ್ರರು ತಿನ್ಬೋದು
ಸರ್ ಅದೇನ್ ನೀರ್ನ ಕುದಸಿರ ಅದ್ರದ್ದ ಏನ ಅದ್ರದ್ದ ಏನ ಅಂಶ ಕಡಿಮಾ್ದೆ ಏನ್ರರಿ ಏನ
ಹಗೆ ತಿನ್ನದ್ರೆ ಸ್ವಲ್ಪ ಬೆಸ್ಟ್ ಆರೋಗ್ಯ ಅಂದ್ರ ವಯಸ್ಸಾದ್ರ ಕುದಿಸಿ ಕೊಟ್ಟರು ತಿನ್ನಾಕ್ ಬರ್ತರಿ ಅಲ್ಲಿರ್ಲದ್ರಿಗೆ ನ ಇ ಮೂಲಂಗಿ ಬೆಳತ್ರಿ ಏನ್ರರಿ
ಏ ಇಲ್ರಿ ಮುಲ್ಲಂಗಿ ಬೆಯಾಲ್ರಿ ಕಡಿ ಅಲ್ ನಿಂಬಲ್ಲಿ ಬೆಳತೀರಿ
ಹ ಮುಲ್ಲಂಗಿ ಮತ್ತೆ ಪಾಲಕ್ ಪಲ್ಯ ಉಂಡೆ ಪಲ್ಲಯ
ಮಾಡಾಡಲ್ರರಿ ಎಲ್ಲಾ ಕಾಯಿ ಪಿಲೆ ಬೆೀಳತಿರಿ ನೀವು ಮಾರ್ಕೆಟಿಗೆ ಹೋದ ಏನ್ಸ್ ಮಾರ್ ಮಾರ್ಕೆಟಿಗೆ ಹೋದ್ ಏನ್ ಎಸ್ಸ್
ಏನ್ಲ್ಲೀ ಸಬ್ಬಸ ಆಗ್ತರಿ ಸಬ್ಬಸಿ ಅಂತ ತಂದ್ರಿ ಇಲ್ರರಿ
ಸಬಸಿರಿ ಸಬ್ಸಿ ಪಲ್ಯ ಹಾ ಕೇಳನ್ರಿ
ಅಯ ಹೊಟ್ಟ್ಯಾಗ ಹಳ್ಳ ಕರಕ್ತೇವ್ರೀ ಸಬ್ಬ ಲಂಡ್ರ ಹ್ಮ ಆಲುಗ ಆಲಗಡ್ಡೆ ಅಂತ ಶಕ್ತ ಕೊಡ್ರಿ
ಹ ಆಲೂ ಪೊಟಾಟೋ ಸಾಮ ಎಲ್ಲ ನಮ್ ಕಡೆ ಸಿಗ್ತತ ರಿಪೋರ್ ಟೋ
ಇದು ಹಾಗಲಕಾಯಿ ಯೇನ್ರಿ
ಹ ಇಲ್ರಿ ಅದ್ ಅಗ್ಲಿಕೈತ ಅದು ಯಾವದ್ರೀ ಬಳ್ಳಿದಾಗ ಬರ್ತಾವ ಅಗ್ ಕಯ ಬಳ್ಳದ ಹ ಹ ರೈಟ್ ರೈಟ್ ಅಗಲ್ಕಾಯ ರೀ ಹಾ ಹ ರರಿ ಹೌದೌದದು ಹಾ ಕುಂಬಳಕಾಯ ಕುಂಬಳಕಾಯಿ ಸೈಡ್ ಬೆಳಿಲ್ರಿ ಅಂದ್ರ ನಾವವು ಯಾವದ್ಕನ್ ಬೇಕಾದ್ರ ಮಾರ್ಕೆಟ್ಗ ತಗೊಂಡ್ ಬರ್ತವ್ರಿ
ಅ ಮತ್ತೆ ನ್ ಸಿಗ್ತವ್ರೀ
ಮತ್ತ್ ನಮ್ ಕಡೆ ಇವ್ರಿ ಏಳ್ನಲ್ರಿ ಅಗ ಒಂಥರ ತೋಟದ ಗಪ್ಲಿ ಅಂತಂದ್ರ ಬಾಳ ಬಾಳೆಹಣ್ಣಿಂದ ಸಿಗತ ಬಾಳೆಹಣ್ಣು ಸಿಗತಾವ್ರೀ ಮತ್ತ್ ಬಾಳೆ ಎೆಯಲ್ಲಿ ಸಿಗತವ್ರಿ ಮತ್ತ ಹಣ್ಣುಗಳು ಮ ಕಯುರಿ ದಾಳಿಂಬೆ ಹಣ್ಣು ಮತ್ತು ಜಂಪಲ್ದ ಹಣ್ಣು ಮತ್ ಸಪೋಟ ಅಣ್ಣ ರೀ ಚಿಕ್ಕಣ್ಣ
ಯ ಬಾರೆಹಣ್ಣ ಸಿಗಲ್ಲನ್ರರಿ.
ಏ ಬಾರೆಹಣ್ಣು ಇಲ್ರರಿ ಸರ್ ಬಾರೆಹಣ್ಣ್ ಸಿಗಲ್ರಿ.
ಏ ಬಾರೆಹಣ್ ತಿನ್ಬೇಕ್.
ನಿಮ್ ಕಡೆ ಏ ನಿಮ್ ಕಡಿ ಕೇಳಲ್ಪಟನ್ರೀ ಅವು ಬಾರಿ. ಣ್ಣ ಮ ನಿಲ್ದಾಣ ಅಂತಲ್ರರಿ ನಿಲ್ದಾಣ ಏ ನಮ್ ಕಡೆ ಬಾಳ ಕಾಶ್ ಟ್ಲ ತುಟ್ಟ್ಯಾವ ಕೆ ಬರೀ ನೂರ್ ಗ್ರಾಮಿಗೆ ಎಂಬತ್ ರೂಪಾಯಿ ನಾವ್ರೀ ನಮ್ ಕಡೆ ‌ರೀ ಅವು.
ಮೇಲೆ ಏನ್ರೀ ಸಾಕಾಗಟ್ ಬಿದ್ದದ್ ನಲ್ಕ. ಅಂದಿ ತಿಂತ ನ ಬೆಲ್ಲ. ಏ ಅಂದಿತಿಂತವ್ರಿ ಏ ನ ಬೆಲ್ಲಿ ಕಾಡಂದಿ ಊರಾಗಿದ್ದ ಊರಂದಿ. ಅಷ್ಟಾ ತಗ್ಣ.
ಹಾ ಹೌದ್ ನಮ್ ಕಡಿ ಬಾಳ್ರಿ. ಕಡಿಮ್ರೀ ರೇರ್ರಿ ಸಿಗೋದು ಮಾರ್ಕೆಟ್ದಾಗ ಸಿಗ್ತಿರ್ ಹೋದ್ರಿ ಆ ರೋಡ್ ಸೈಡ್ ಮಾಡ್ತಾರಲ್ರರಿ ಬಣ್ಣೆ. ಅಲ್ಲೇ ಈ ಸೈಡ್ ಏನ್ ಗಿಡದ ಅಂತಪ್ರ ಗಿಡ ಸಿಗಲ್ಲ ಅನ್ಸ್ತರಿ. ಗಿಡಗಳು ಬಾಳ ಕಡಿಮ ರೀ ನಮ್ ಕಡೆ.
ತನ್ ಸಿಕ್ತೆನ್ರಿ ತೊಂಡೆ ಹಣ್ಣ.
ತೊಂಡೆ ಹಣ್ಣ ಅಂದ್ರ ಏನ್ರಿ.
ಏ ತೊಂಡೆಹಣ್ ನೋಡಿಲ್ಲೇಏನ್ರರಿ.
ಏ ಇಲ್ರಿ ತೊಂಡೆಹಣ್ ಹೌದ್ರಿ ಇ
ಅಲ್ಲಿ ಇಲ್ಲಿದ್ದಲ್ಲಿ ಮಾಲ ಬಳ್ಳಿ ಬರ್ತದಲ್ರೀ ಆತದಲ್ಲ.
ಏ ನಾ ಸ ಹದ್ರಿ ನಾವವು ಸಣ್ಣಾರೊರಿದ್ದಾಗ ನೊಡ್ಬೆಕ್ರಿ. ಕಡೆ ನಮ್ ಇಪ್ಪೋರ ಅವ್ರ ಈ ಕಡೆ ಸೆಟ್ಲ್ ಆದಗಳ ಈಡೆ ಏನ್ ಸಿಟಿ ಈಡೆ ಸಿಟಿಯಾಗ ಬಂದಗಳು ಏನ್ ತೊಂಡೆ ಹಣ್ಣ ಎಲ್ಲ ಏನ್ ನೆನ್ಪು. ನೋಡಿರ್ಬೋದೇಏನ್ರೀ ಸಣ್ಣವರ ಇದ್ದಾಗ ನ ಆಟ ಆಡಕ್ಕೊತಿದೀವಿ ಅವು ಜಾಲ ಅವು. ನಾನ್ ನೋಡಿರ್ಬೋದು ಅನ್ಸ್ತರಿ ನಾನ್ ಏನು.
ಏ ಬಾಳ್ ಒಳ್ಳೇದ್ರೀ ಆರೋಗ್ಯದ ಹೃದಯ ಇದಕ್ಕ ಅದಕ್ಕ ಬಾಳ ಹೆಲ್ತಿ ಒಳ್ಳೇದಂತವ.
ಯಾವ ತೊಂಡೆ ಅನ್ರೀ.
ಹಾ ರೀ ಅದೇನೊಂದ್ ಸಿಕ್ತೇನ್ ರೀ ಡ್ರ್ಯಾಗನ್ ಫ್ರೂಟ್ ಅಂತ ಬಂದವ ನೋಡ್ರಿ ಈಗ. ಅದ ಇನ್ನೊ ಒಂದ ಹಳ್ಳ್ಯ ಸಿಗ್ತವ ರೀ. ಅಂಬೆಲಿ ಮುಳ್ಳು ಮುಳ್ಳು ಹತ್ತೊಂಡ್ರ ಅದಕ್ಕ. ಹೌತಿಂದ್ರೆಂದ್ರಿ ಹ ಡ್ರ್ಯಾಗನ್ ಫ್ರೂಟ್ ಸಿಕ್ತಿರಿ ನಮೇಲ್ಲಿ ಹಳ್ಳಿ ಅಂದ್ರ ಸಣ್ಣ ಹೋಗ್ ಬೇರೆ ರೀ. ನೀ
ಹಾ ಹೌದ್ರಿ ಯಾವ್ದ್ ಫೇಮಸ್ ರೀ ನಿಮ್ ಕಡಿ ಅಣ್ಣ.
ನಮ್ ಕಡೆ ನೋಡ್ರಿ ಇದೇ ಗಣೇಶ ಬಾಳ ಫೇಮಸ್ ರಿ.
ಗೆಣಸ್ ರಿ
ಹಾ ಅದ ಬಾಳ್ ಬೆಳಿತಾರ ಜನ ಸ್ವಲ್ಪ ಶಕ್ತಿ ಬರುತ್ತ್ರಿ. ತಿಂದ್ರ ಮತ್ತೆ ಬಾರಿಹಣ್ಣ ಅಂದ ಎಷ್ಟು ಫೇಮಸ್ ಅದ್ರಿ.
ಹೇ ನಿಂಬು ಏನ್.
ತೋಟೆಲ್ಲರಿ ಎಲ್ಲಿನ ಒಳ್ಳ. ಒಂದ್ ಆತರ ಹೊಲ್ದಾಗ ಎಲ್ಲಾರ ತೋಟ ಬಾಳ ಎಲ್ಲಾರೀ.
ಹಾ ರೀ ನಮ್ ಸೈಡ್ ಏನಲ್ರಿ ಮನಿ ಮುಂದೆ. ಅದೆ ಎಷ್ಟ ಒಂದು ಒಂದ್ ಇಪ್ಪತ್ತು ಫೀಟ್ ಒಳಗೆ ಅದ ನೋಡ್ರಿ ಒಂದ. ನಮ್ಮ ನಂಬಲ್ಲಿ ಅಂತ್ರು ಒಂದ ಎರಡು ಸಪೋಟೋ ಗಿಡಾವ್ರಿ ಎರಡು ದಾಳಿಂಬೆ ಗಿಡಾವ್ರಿ ಒಂದು ನಿಂಬೆ. ಗಿಡ ಆದ್ರಿ ಮತ್ತ ಒಂದು ನಾಲ್ಕು ಬ ಬಾಳೆ ಅದು ಬಾಳೆದಿ ಬಾಳೆ ಗಿಡ ಅವ್ರಿ ಅದ್ರಾಗ ನೀವು. ನಿಮ್ ಸೈಡ್ ಬಾಳೆ ಎಲ್ಲದಾಗ ಊಟ ಮಾಡ್ತಾನನ್ರಿ ಇಲ್ರರಿ.
ಆಮೇಲೆ ಏನದ್ರ ಗಂಗಳಾನೇ ಅವ್ರರು.
ಗಂಗಾಳ ರೀ ಗಂಗಾಳ ಅಂದ್ರೇ ಏನ್ರಿ ಹ ಪ್ಲೇಟ್ ರೀಗ. ಗಂಗಾಳ ಅಂದ ಇಲ್ರೀ ಗೊತ್ತಲ್ರರಿ. ಏ ನಮ್ ಸೈಡ್ ಎಲ್ಲ ಬಾಳೆ ಎಲ್ಲದಾಗ ಬಾಳೆಲ್ಲದಾಗ ಊಟ ಮಾಡ್ರೀ ಯಾಕ ನಿಮ್ ಕಡೆ ಎಲ್ಲಾ.
ಬಾಳೆ ಎಲ್ಲಿ ಇಲ್ ರೀ ಬಾಳೆಹಣ್ಣು ಬೇರೆ ಕಡೆ ತರ ತಂದು ಮಾಡ್ತಾರ ನಂಬಲ್ಲಿ ಬಾಳೆಹಣ್ಣು ಬೆಳೆಲ್ಲ
ಯ್ ನಮ್ ಸೈಡ್ ಏನ್ರೀ ಬಾಳೆಹಣ್ಣು ಬರ ಬಾಳೆ ನೀವ್ ಮನೆ ನೋಡ್ರಿ ಮನಿ ಎಲ್ಲಿತನ ಐತರಿ ಹ್ಮ್ ನಮ್ ಸುತ್ತ ನಮ್ ಎಲ್ಲಾ ಮನೆಗಳದ ನಮ್ ನೋಡಿದರಿ ಅಂದ್ರೆ ಬರೀ ಮನೆ ಮುಂದೆ ಎಲ್ಲಾ ಬಾಳೆ ಒಂಥರ ಬಾ ಒಂದ್ಸರ ಸಣ್ಣೆಗ ಹತ್ತಿಗ ಒಂತರ ಬಾರಿ ಮಡ್ಕಬಟ್ಟರ ಒಂದ್ ಬಾಳೆಹಣ್ಣು ಗಿಡ ಅವೆಲ್ಲ ಮತ್ತ ಸಿಕ್ಕಣ್ರ ಪ್ರತಿಯೊಬ್ಬರು ಮನಿ ಮುಂದ್ ಒಂದೊಂದ್ ಗಿಡನೆ ಫಿಕ್ಸ್ ಇದ್ದೇ ಇರ್ತಾವ ರೀ
ಹ್ಮ ಇ ಬಾಂಬೆಯಿ ಹುಂಚೆ ಹಣ್ಣ ನೋಡರೀ ಏನ್ರಿ ಬಾಂಬೆಯಿ ಹುಂಚೆ ಹಣ್ಣ
ಕೇಳಲ್ರಿ ಯಾವದ್ರಿ ಇದು ಬೊಂಬೈ ಹುಂಚೆ ಹಣ್ಣ ಹ ನಾವ ಹುಣಸೆ ಹಣ್ಣು ಅಂತ ಕೇಳಿವ ರೀ
ಹುಣಸೆಹಣ್ಣ
ಹಾ ನಮ್ ಸೈಡ್ ಇಲ್ರರಿ ಗಿಡ ಅವ ಎಲ್ಲಿ ನಂಬಲ್ಲಿ ಅವ ಗಿಡ ಆತರ ಏನ್ ಇಲ್ರರಿ ನಿಮಲ್ಲಯ ರೀ ಗಿಡಗಳ ಸಿಗೋವರಿ
ಇದ ಅದೊಂದು ಬಾರಿ ಸ್ವೀಟ್ ಇರ್ತದ ರೀ ಹಣ್ಣ ತಿನ್ಬೇಕ್ರೀ ನೀವು ಅದನ್ನು
ಯಾವುದು ಬೊ ಬೊಂಬಾಯಿ ಹುಣಸೆಹಣ್ರೀ
ಅದ ಹುಣಸೆ ಹಣ್ಣು ನೋಡಿಲ್ರಿ ಹದು ಸ್ವೀಟ್ ಇರ್ತದೆ ಯಾವ್ದ ಅದು ಹುಳಿ ಇರ್ತದ್ರಿ
ಹಾ ಹುಳಿ ಹುಣಸೆಕಾಯಿ ಹುಳಿ ಇರ್ತದೆ ಬಿಡ್ರಿ ಅದೆಲ್ಲಾ ಅದೇವು ಅಡುಗೆ ಮಾಡಕ್ ಅದೆಲ್ ಉಪಯೋಗಿಸ
ಹ್ಮ್ ಇದುಸ ಇರ್ತಾರಲ್ಲ
ಹಾ ಹಾರಿ ಇದು ಸೈಯರ್ ತಗಂ ಬಳ್ಳಳ್ಳ ಅಂದ್ರ ಬರೆಹಣ್ಣ ಕೇಳಿರ್ಬೇಕನ್ ರೀ ನಾವ್ ಸಣ್ಣಾರದ ನೋಡಿ
ಹ ಇಲ್ಲ ರೀ ನಾ ಸಿಗ್ತದ್ ನೋಡರೀ ನಿಮ್ಮ ಕಡ್ನ ಇಂಗ್ಲೀಷ್ನಾಗ ಏನಂತಾರ ಅದಕ್ಕ ಒಡ್ಡ್ಯಾಪಲ್ ಅಂತಾರ ಉಂಟ ಗುಡ್ಡೆಯಾಪಲ್ ಒಡ್ಡ್ಯಾಪಲ್
ಉಡ್ ಆಪಲ್ಲ ಹ ರೈಟ್ ಅದು ಒಳಗಡೆ ಅದೇನ ಸಕ್ಕ ಮಿಕ್ಸ್ ಮಾಡಕಂತ ತಿಂತಲಾಳ ಅದೇ ಅನರಿ ಹ ರೈಟ್ ರೈಟ್ ರೈಟ್ ರೈಟ್ ಇಲ್ಲ ಸರ್ ಅವ್ ಸ್ವಲ್ಪ ಇಗ್ನಿಸ್ತಾನೆ ಹೇಳ್ದ ಅರ್ಥ ಆಗ್ತ. ಯಾಕಂದ್ರೆ ಅದು ನಮ್ ಸೈಡ್ ಆ ತರ ವರ್ಡ್ಗಳು ಬೆಳಸಲಲ್ಲ ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ.
ಹಳ ಯಾರ ತಿನ್ಬೇಕದ
ಹಾ ರೀ ಹ್ಮ್ ಹೌದೌಹೌದ್ರಿ ತಿಂದೀವ್ರಿ ತಿಂದೀವ್ರಿ ಸಿಗ್ತ್ರಿ ಸರ್ ನಮ್ ಕಡಿಂದ ಸಿಗ್ತಾವ್ರಿ
ಸೀತಾ ಪೇರಲನ್ ತಿಂದ್ರೇನ್ರೀ
ಹಾ ಸರ ಸೀತಾಪಲ್ ಹ ಸೀತಾಪಲ್ ತಿಂದಿನ್ರಿ ಸರ್ ಹಾ ರೀ ಯಾವದ್ರಿ ಕಾರ್ಯಣ್ರೀ ಏ ಗೊತ್ತಲ್ರರಿ ಕಾರ್ಯಾಣ ಅಂದ್ರ ಅವ್ರರಿ
ಬಾರಿಹಣ್ಣ ಟೈಪ್ ಬರ್ತರಿ ಅದೊ ಕಾರ್ಯಣ್ಣ ಅಂತ ಹೇಳಿ
ಆ ಇಲ್ಲ ನೋಡ ತವರಿ ನಿಮ್ ಸೈಡ್ ಬರ್ತವತವ್ರರಿ ಊರ್ ಕಡೆ ಬರ್ತವ ನಾವ ಸ್ವಪ್ ದಿನ ನಮ್ಗ್ ಬ ಬಾರೆ ಹಣ್ಣ ಅವೇನೇ ಹೇಳಿದ್ರಲ್ದೀರಿ ನಿಲ್ದ ಹಣ್ಣು ಅವೇನೇನ ತೊಂಡೆ ಹಣ್ಣ ಇಲ್ರರಿ ಅವೆಲ್ಲ ಸ್ವಪ್ ನಮ್ ಸೊಪು ಇದ್ ಮಾಡಸ್ರಿ ಬರ್ತರಿ ಬಾಳ ದಿನ ಅಂತ ಅವು ನಮ
ಹಏ ನೀವ್ ಬಂದಾಗ ಯಾವ ಸಿಗ್ತಾವ ತಿನ್ಬೇಕ್ರೀ ಅವನು ಸೀಸನ್ ಪ್ರಕಾರ ಆತವಾ ಎಲ್ಲಾ ಟೈಮ್ಗೆ ಎಲ್ಲಾ ಸಿಗಲ್ಲ ನಿಮಗ.
ಹೌದ ನೋಡಮ ತೊರಿ ನಾಳೆ ಎಲ್ಲಾ ನಾಡಿದು ಬರ್ಬೇಕು ಅ ಅನ್ಕಂದಿನಿ ಬನ್ನಿ ಅಂತದ ನೋಡಂಬ್ರಿ ತಿನ್ ಸಮ ಅಂತೀರಿ ಹಣ್ಣಗಳು
ಆಯ್ತಾ ಆಯ್ತಾ ಬಂದ್ರ ಫೋನ್ ಹಚ್ರಿ
ಹಾ ಸರಿ ಸರಿ ಫೋನ್ ಹಸ್ನ ಸರಿ ಸರ್ ಸರಿ ಸರ್ ಇಡಂಬ್ರಿ
ಆ